ನಮ್ಮಾನ ಬ್ಯಾಡ ಬ್ಯಾಡ ಅಂದುಬಿಟ್ಟನ ಅವನ
ಅದ್ ಬೇಡ ಬೇ ಅಲ್ಲೇನಾ ಅದು ಯಾವೋಗವ ನಮ್ಸ ಇಲ್ಲೊಬ್ಬ ನಮ್ ಪ್ರೊಫೆಸರ್ ಹೇಳಿದಾ ಸರ್ ಎಂಟು ವರ್ಷ ಆಯತ್ಲಿ ಇ ನಾ ಕರ್ದಲ್ ಸುಳೆ ಮಕ್ಕಳು
ಹ್ಮ್
ಹ
ಕರಲ್ಲಿ ಯಾವ ಪಿಕ್ ಸೆಂಟರ್ ಸುಕ್ಕಮ್ಮನು ಯಾಕಂದ್ರೆ ಕಡಿಮೆನೇ ಇರ್ತಾವವು ನಿಮ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅದಾಗ ಆಐತಲಾ
ಹಾ
ನ ಇಂಜಿಯರ್ ದ ಕರ್ಕ್ಂಬ ಬಿತಾರ ಬಿಟೆಕ್ ದಾರನ
ಹಾ ಕರ್ಕೊತಾರ
ಸದ ಶಿವಲಿಂಜಂಗಗೆ ಗೊತ್ತಾನ ಎಲ್ಲದ ಕ ಬೇಕು ಆ ಹಾರ್ಯಾರ ಬೇ ಬು
ಹಾವ ಬೇಕಾದ್ರೂ ಎಕ್ಸಾಮ್ ಹದ ತಕೋಬೇಕು
ಅದೇ ಎಕ್ಸಾಮ್ಓದಿ ತೊಬೇಕ ವ್ಯಾಕನ್ಸಿರ ಬಾ ಬರ್ತವರು ಒಂದು ಎಸಾಮ್ದ್ರ ಎಲ್ಲರಿೂ ಅಪ್ಲೈ ಆಗ್ತವಿಲ್ಲ
ಹ್ಮ್ ಆಕಬ ಬಿಡ ಆದ್ರ
ಆ ಆರರ್ ಬೇ ಬೇಕು ಹ ಕೆಪಿ ಟಿ ಸಿ ಎಲ್ದಾಗ ಬೇಕು
ಹ ಕೆಬಟಿಸ ಎಲ್ಲ ನಡ್ತಾ
ದಾಗಬೇಕು
ಹ್ಮ ನೆ ಮೆಟ್ರೋದಾಗ ಆ ಏನು ಪಗಾರ ಪೇಮೆಂಟ್ ಅಂದಲಿ ನನ್ಗ್ ಗೊತ್ತಿದ್ದೆ ಇಲ್ಲಿ ಅದು ಮೆಟ್ರೋದೊಳಗ ಅವವು ಟ್ರ್ಯಾಕ್ ಇರ್ತಾವಲ್ಲ
ಹ್ಮ್
ಟ್ರ್ಯಾಕ್ ನಾಗ ಕರೆಂಟ್ ಇರುತಂತಲಿ
ಹ ಮತ್ತೆ ಕರೆಂಟ್ ಇರುತ್ತ ಮತ್ತೆ
ಹಾ ಅದ್ರಾಗ ನೀ ಏನ್ರ ಬಿದ್ದೆನ್ ತಿಗೋ ಕಲಸ ನೀ ಅಷ್ಟು ಲ್ಟಗೆ ಏನು ಉಳಿದಲ್ಲ ಅಂತ
ಇದು ಸೂಚನೆ ಬರ್ದಿರ್ತರ ನೋಟ
ಹ್ಮ್ ಅದೇ ನನ್ಗ ಅದು ನಂಗೆ ಗೊತ್ತಿದ್ದೇಲ್ಲ ಮೊನ್ನೆ ಚಿಕ್ಕಪೇಟೆ ಹೋಗಿದ್ವ ಚಂಡೆ ಪೂಜಾರಗೆ
ಹ್ಮ್
ಅಲ್ಸು ಬಾರಿನ ಒಳನಾಗ ಎಂಟನೂರು ರೂಪಾಕ
ಹ್ಮ್
ಒಂದ್ ನೈಟ್ ಪ್ಯಾಂಟ್ ಒಂದ್ ಜೀನ್ಸ್ ಪ್ಯಾಂಟ್ ಒಂದ್ ಶರ್ಟ್ ಒಂದ್ ಟಿ ಶರ್ಟ್ ಹಾ ಕ್ವಾಲಿಟಿಯಲ್ಲಿ ಹ್ಮ್
ಸುಮ್ ತೊಳ್ಕಂತೋಗ ಒಂದು ಹನ್ನೆರ್ನರ್ ಬಂದ್ಂದ್ರ ಇನ್ನೇನು
ಇಂದನ ಇವತ್ತು ಪೊಲೀಸ್ ಅಪ್ಲಿಕೇಶನ್ ಹಾಕಿನ ಆ ಪಾಕಕ ಅಂದ್ ಗಂಟ ಇದ್ದ
ಸಲ್ಲ ಬಾಕ್ದ್ರ ಡಿಯರ್ ರ್ ಎಲ್ಲ ಹಯಕಿ ಕೊಡದು
ಅದೇ ಹಾಕ್ ಹಕ್ಕ ಈಗ
ಯಂಗ ಒಂದ ಎರ್ಸಂಗ್ ಹೋದ ಎಲ್ಲದ ಕಾಪ್ಲಿ ಆಗುತ್ತ
ಹ್ಮ್
ಆಪಕ್ಕಪ್ಪ ಚಲೋ ನೋವು ತ್ತುುಲ್ಲ
ತುಲ್ಲಣ ಅವತ್ ಲೇ ಇಷ್ಟು ಲೇನ್ ಆಯ ಒಂದ ಸುಳ ಒ ಸರ್ ಒಂದ್ ಸ್ವಲ್ಪ ಇಲ್ತು ಅಂತ ಅ್ರಗ ಹಿಂಗ್ ನಾರ್ಮಲ್ ಮ್ಯಾನ್ಲ್ ಎದ್ದಿದ್ದಿಲ್ಲ ಮೆಜರ್ ಮಾಡೋದು
ಹ ಮೀಟ್ರೀದ ಅಮಿಷೆ ನ
ಹ್ಮ್ ಮಿಶಿನನ್ದ್ದು ಸುಳೆ ಮಗನ್ ಅದ್ರಾಗ ಹೋಗ್ ನಿಂತ್ ಸಾಕಪ್ಪ ತಾನೇ ಹಳತಿತ್ತದ ರಂಡಿ ಮಗಂದು
ಮತ್ತತ್ ಹಂಗ್ಯರ್ ಹಕ್ ಮತ್ತೆ ಅಂದ್ರೆ ಗೋಲ್ಮಲಗಲ್ಲ ನಮ್ಮ ಅಮ್ಮಂದ ಐಟ ತತದಲಿ ನೆಲಪ ಮುಗಲಿಗೆ ಯಾಕದಾನ ಎಕ್ಸಾಮ್ ಕುಂತತಿ ಐಟ ಆತದಾರ
ಆಯತ ನ ಗಾಲ ಅಪ್ಪೋಸ ಹ ತುಲ್ಡ ಐದ್ರ ತಗದ್ ಬಿಟ್ರಿ ಹೇಳತ್ ನೀ ಇಲ್ಲ ನಂದ ನಂದ ರನ್ನಿಂಗ್ನಾಗ ಕರೆಕ್ಟ್ ಎ ನಿಮಿಷ ಕೊಬೇಕಿತ್ತು ನಾ ಏಳು ನಿಮಿಷ ನಿಮಿಷಕ್ಕೆ ಇ ಆರು ನಿಮಿಷ ಐತ್ತೊಂಬತ್ತ್ತು ಸಕಂಡ್ ಇವತ್ತು ಟೋಟಲ್ ಏಳು ನಿಮಿಷ
ಹ್ಮ್ ಒಷ್ಟ ಒಳಗೆ ಒಂದ್ ಎರಡ್ ಮೂರ್ ಸೆಕೆಂಡ್ ಒಳಗಗೆ ಹೊಳ್ದೇನಾ
ಏಳು ನಿಮಿಷ ಒಳಗಯ್ದೆ ಒಬ್ಬ ಆ ಪಫಸ್ಟ್ ಹೊಡೆದ ಐ ನಿಮಷ ಐವತ್ತೈದು ಸೆಕೆಂಡ್ಗೆ ಮಾಡ ಎಲ್ಲದ ಎಲ್ಲಾ ಫಿಸಿಕಲ್ ಎಲ್ಲ ಟ್ರೂಪ್ ಅಷ್ಟು
ಹ್ಮ್
ಇಡೀ ನಮ್ಮ್ ಬ್ಯಾಚ್ಗೆ ಅವಂದಪ್ಪ ಅಷ್ಟು ಅಲ್್ಯೋ ಅವತ್ತು ಹೋರ್ದು
ಹ್ಮ್
ರೆರ ಮಾಡ್ತತಿವಿ ತುಳ್ಳಾಡಾರ ಚಸ್ಣೆ ಹೋಗ್ಬಿಡ್ತ ಒ ನನ್ನಾಗ ಬಂದ
ಯಕ್ಷಲನ್ ಕೆಟ್ಟಿಬಡಲ್ಲೇ
ಹಾ
ಎಕ್ಸಲೆಂಟ್ ಹೊಡಿಬ್ಯಾಡದು
ಯೇ ಸಂಟ ಅದು ಜಸ್ಟ್ ವೇಟ್ ಗೀಟ್ ಚೆಕ್ ಮಾಡ್ತಾರ ನಾನ್ ಮಾಡಿಬಿಟ್ಟಿ ನೀವು
ಹ್ಮ ಪಫಸ್ ಚಾಸ್ಕ್ಕ ಮಾಡಬಿಟ್ರೆ
ಇಲ್ಲ ಅ ವೇಟ್ ಬೇಕಾಗಿಲ್ಲ ಅಂತ ಅವ್ರಿಗೆ
ಹ್ಮ್ ಚಷ್ಟ ಎಷ್ಟ ಆಯ್ತು ಮತ್ತೆ ಲಾಂಗ್ ಜಂಪ್ ಅನಾ
ಜಸ್ಟ್ ಆಯ್ು ಲಾಂಗ ಜಂಪು ಐ ಜಂಪು ರನ್ನಿಂಗ್
ಹ್ಮ
ನಾ ನಾ ಕುಂಡೆ ಗಾಯ್ ಹೊರಗ್ ಬರ ಮಾಡ ತಿಂದಿದ್ವಿ ಬಳೆಹಣ್ಣು ಹ ಅಲ್ಲತಾನ ಕುಂಡ ತುಲಿ ಕೂತತ್ ನು ಹ ರೇಜ್ ಕುೂತ್ ನೀವು ಎದದು ಉಬ್ಸಕ ಬಲಾ ಬಿಟ್ಟ ಅಲ್ಲಿ ಏ ಎಷ್ಟು ಬಳೆಣ್ಣ ನಮ್ದ ಐದ್ ಏ ಆರು ಬಳೆಾಣ್ತಿಂದಿನಿ ಮಗ ಮ್ಯಾಗ ವಾಮಿಟ್ ಆದ್ರ ವಾಮಿಟ್ ನ ಬಂದರೂ ಬಡಲಾಗಿನಿ ಹಾ ಒಂದ್ ಮ್ಯಾಗ ಒಂದ ಚವನ ದೂಸ್ ಕುಡ್ದನಿ
ಹ್ಮ್ ಆಯ್ತು ಏನ್ ಇ ವಏಟ್ ಬರ್ತೇ ಶಿವನಪ್ಪಗೆ
ಹಾವು ಹಿಂಗ್ ಬಡಗನ ಇವು ಎಲ್ಲ ಬಾಳ್ಗಿ ಹ ಗಂಟಲ್ಲ ಕೂತಿದ್ದವು ಓ ಒಳ ಬ ಒಳ ಬಲಂತ ಕೇಳಿ ಒತ್ತ ಮ್ಯಾಗ ಹಾಕಿನಿ ಹಾಕಿ ಆಯ್ಕಿ ಹತ್ ರೂಪಾಯಿ ಚಲ್ ಹತ್ ರೂಪಾಯಿ ಚಿಲ್ಲರಿ ಇಲ್ಲ ಅಂತ ಅಂದ್ರ ಅವ್ರು
ಹ್ಮ ಕ್ವಾಲ ಟಿಪ್ಸ್ ಕೊಟ್ಬೋದ ಯಾರ
ಇಲ್ಲಿಲ್ಲ ಆತ್ ರೂಪಾಯ ಏನ ಮಸ್ತ್ ಇವು ಮುಂದೆಲ್ ಉಂಡಿದ್ದು ಎರಡ್ಡ್ ಸಾವ್ದ ದೊಡ್ಡ ದೊಡ್ಡು ಅವ್ಯಡು ಹ ಅವ ಅವು ಅವ ಪೂಜ ದುಡ್ಡ ಕೊಡ್ರಿಲ್ಲ ಅವ ಅಲ್ಲಿ ಗುಬ್ಸ ಬರಲಂಗ ಹಂಗ ಬೆನ್ನಿ ಬುತ್ತನ ಉಬ್ಬಸಂತಂಗ
ಏ ಆದ್ರ ಮಾಗ ರನ್ನಿಂಗ್ ಕೊಡದಿ
ಅಯ್ ರನ್ನಿಂಗ್ ಕೊಡತದ್ ನೀವಾಗಲ್ಲ
ರನ್ನಿಂಗ್ ಕೊಡದ ತಿಂದಯಾ ನೀವ್ನ
ಹ್ಮ ರನ್ನಿಂಗ್ ವೈ ಜಂಪ್ ಲಾಂಗ್ ಜಂಪ್ ಎಲ್ಲಾ ಆಗಿತ್ತು ಐಟ ವಟು ಚೇಚ
ಬಾಯ ಕೈ ಅತಿ ನೀ
ಏ ಆರ ಏ್ಣ ತಿಂದಿದ್ದೆ ಆರನಳ
ಇ್ ಆರು ಬಾಳಿಕ ಇರುದುುವ ಸುಗೀ ಮಗನ
ಏನಿಮ ಮೌನು ಎಷ್ಟ ತಿಂದಿದ್ಂದಿಲ್ಲ ಏನ್ ನನಗ ಕುಂಡೆಗಷ್ಟ ಬರ್ತತ್ದು ಬಾಷ್ಣ ವರಗ್ ಬರ್ತತ್ೈ ತರ್ಲಾರಾ
ಅಪ್ಪು ಒಲ್ಲೆ ಪರದು ಆ್ರ ಬಾಳೆಹಣ್ಣು ಶ ಶಿವಮ್ಪ್ಪು ಮ್ಯಾಕ್ ಹತ್ರ ಪೂಜೆದುಂಡಿ
ಹಾ ಹತ್ರ ರೂಪಾಯ ಮುಂದದುೊಂಡಿ
ಒಪ್ಪ ದೇವ್ರ ಮುುತ್ತೆ ಹೊಡಲ್ಲಿದ್ರಂಗ
ನೀ ಅವತ್ತಾ ವೇಟ್ ಬರ್ಲಿ ಅಂತೇಳಿ ಜವ್ನ ಒಮ್ಮೆ ಬರ್ತ ಕುಳೆ ಮಗ ತಿಂದ್ರಯತ ಅಂತ ಹೇಳಿ ಚಂದುಬುಟ್ಟೆ ಅಲ್ಲ ಅಲ್ಲಿ ಹೋಗಿ ಎಷ್ಟ ನಿಂತನೆ ಹೇಳ್ತ್ನ ಇದ್ರಾಗ
ಹ್ಮ
ನಿಂತೆ ಐಟ್ ಚೆಕ್ ಮಾಡಿದ್ರು ಐಟ್ ಪಾಸ್ ಆಯ್ತು ಚೆಸ್ಟ್ ಬಾ ಅಂತ ಅಂತಂದ್ ಓದ್ಯ ಹಿಂಗ ಹ ಆಕತ್ ಈ ಸೊಂಟಕ್ ಆಯಕ್ತದ ಎದಗ ಆ್ತದನ
ಹ್ಮ್
ಹಿಂಗ ಆಯ್ತದ ಹ್ಮ್ ಮಾಡ್ದ
ಹ್ಮ ಹೊಡ್ದ ಯಾರ ಅದೇಟ್ಟು
ಅದು ಏ ಉಬ್ಬು ಸೋಪ್ ಅಂತ ಅಂದ ಉಬ್ಬು ಸೊ ನನ್ನ ಎಲ್ಲಿೂಬಸ್ತದೆ ಹೊಟ್ಟೆ ಏನ್ ಗಾಿ ತೊಗೊಂಡ್ ಉಬ್ಬದ ಎಲ್ಲಿ ಗಾಯಿ ತಗ ಸ್ಪೇಸ್ ಇದ್ರೆ ಏನಿಲ್ಲ ಉಬ್ಬುಸ ಅಂತ ಹ ಉಬ್ಬು ಸ್ವಂತದಾ ಮರ್ ಉಬ್ಬುಬಲ ನಳಸಿದರ
ಹ್ಮ
ತುಲ್ಲಡ ಬೆನ್ನಿ ಒಂದು ಗುದ್ದಿನಪ್ಪಸ್ ಮಗ ಮಿಲ್ಟ್ರರಿ ಆಫೀಸರ್ ಏ ಗು್ದ ಹ್ಮ್ ಹಿಂಗ ಉಸೂಲ್ ಒಟ್ಟು ತಗೊಂಡಿ ಹ್ಮ ಮಾಡದ್ದಂದ ಹ್ಮ ಮಾಡ್ತೇನೆ ಉಬ್ಬಳ ಆಗಿಬ ಬಿಡ್ತದ ಒಟ್ಟ ಚುಲ್ಲಾಡವದ್ದ ಅರ್ ಮತ್ತೊಂದು ಐವತ್ತು ನಿಮಿಷ ಡಿಪ್ಸ್ ಶಿಪ್ಸ್ ಹೊಡಿ ಬಾ ಅಂತಂದ ಒಳ್ಳೆ ಮತ್ುವದ ವ ಒಳ್ಳೆಲ್ಲ ಮಾಡದೆ ಎಲ್ಲ ಮಾಡೋದೆ ಕೆಲ್ಸ ಅದು ಎಷ್ಟ ಆತ ಒಂದು ಜನ ಜನ್ ಮುಗಿತಾ ಒಂದ ತಾಸಷ ಎಡ್ ತಾಸ ಆಬೇಕ ಅದಕ
ಹ್ಮ
ಕೆಲ್ಸ ಎಲ್ಲ
ವಾರಪ್ ಮಾಡಿ ಹೋಗಿದ್ದ ವಾಪಸ್ ಹ್ಮ್
ಡಿಪ್ಸ್ ಗಿಪ್ಸ್ ಹೊಡದೋಗಿದ್ದ್ಯಾ ಒಂದ ಸ್ವಲ್ಪ ಎಗುತ್ತ ಅಂತೇಳಿ
ಹ್ಮ್
ರಿಯಾಕ್ಟ್ ಮಾಡಿದ್ರೆ ಕೆಲ್ಸ ಇಲ್ಸ್ಕೊಡಮ್ಮ ಒಂದು ಒನ್ ಪಾಯಿಂಟ್ ಫೈವ್ ಏನ್ ಎಕ್್ರಾಗ ಕಡೆ ಬಿತ್ತು ಸೆವೆಂಟಿ ಏಟ್ ಪಾಯಿಂಟ್ ಏ ಏನ್ ಬಂದ ತ್ತು ಅದು ಅಂಬಾ ತಿರುರುವಕಿತ್ತು
ಹ್ಮ್
ಓಯ್ತು ತು ಇಡಿಸತು ಓ ಅಟ್ರ ಟಾಟಾ ಅಂತೇಳಿ ಬಂದ್ಬಿಟ್ಟೆ
ಮತ್ತೆರ ಮಾಡಿದ್ದೆ
ಮತ್ತೆ ಮಾಡಲ್ಲ
ಆ ಬ್ಯಾಂಕಬೇಕಕಿಲಿಂಗೆ
ಅಯ ಹಓದ ಅಪ್ಪ ತಾಡ ನ ಒಂದ್ಸತಿ ಅವಾಗ ಹಾಕ್ಬೇಕಕ್ಂತಲ ಬಂದಿತ್ತು
ನಿಮ್ಮ ಮನೆ ಬೇಡ ಅಂದ್ರೆ
ಇ ಏನಂದಿಲ್ಲ ನಮ್ಮ್ಪ್ತಿದ್ರ ತಮಿಳ್ನಾಡಿ ರ್ಯಾಲಿ ಇರ್ತದು
ಹ್ಮ್
ತಮಿಳ್ನಾಡು ರ್ಯಾಲಿ ಇತ್ತು ನಾ ಅಪ್ಪಗಿದ್ರೆ ವೈ್ಬರ್್ರ ಏನಪ್ಪ ಅಂದೆ
ಹ
ಅಲ್ಲಿ ಅಲ್ಲಿ ಬಾಷಾರ ಬರ್ತನ್ಲ್ಲ ನಿನ್ಗೆ ಅಲ್ಲಿಗಾರ ಏನ್ ಮಾಡ್ತ ಅಂದಬಿಟ್ಟ ಬ್ಯಾಡ ಅಲ್ಲಿ ಮಾತಾಡ ಬರ್ತ ವಗ ಅಂತ ಅಂದ್ಬಿಟ್ಟ ಆ ನಣ ಶಾಲ ಚಲ್ತು ನಮ ಮಾರ್ಕಂತ ಅಂದ್ಯಾ
ಹ ಹ ಹ
ೆ ಅೇ ಭಜನೆ ಬಲ್ಲ ಅದು ಮೂಡ ಹಾಕ್ತ್ ಬಿಟ್ಟ ಅಲ್ಲಿ ಹದು ನಾನ್ ಒಂದ್ ಜೋಳ ಬೂಟ್ ಗಿಟ್ಟು ತಗೊಂಡು ರನ್ನಿಂಗ್ ಇನ್ನಿಂಗ್ ಓಡ್ತ ಂದ ಮುಜೆಲ್ಲ್ದ ಹ ಅಲ್ಲೇ ನಾನು ಇನೊಬ್ಬ ಒಂದ್ ಎರಡ್ ಏ ಹಓಲ ಒಂದ್ ಎರಡ್ನ್ನ ಹೋಗಿದ್ದೆ
ಹ್ಮ್
ನಾಪಾಂಗನ್ ಬಿುಟ್ಟ
ನೀವ್ ಮನ್ಯಾಗ ಯಾರಾರ ಇದ್ರಿ
ನಮ್ಮೋವಾ ಎಲ್ಲಾರೂ ಇದು
ಏನ್ ನಿಮ್ಮತ್ತೆ ಏನಲ್ಲರ ನಿಮ್ಮ್ವರು
ಏನ ಅಂದ್ರ ನಾನನ್ ಅಂದೆ ಇಂಗ್ಲಿಷ್ ಬರ್ತ ಹಿಂದಿ ಬರ್ತ ಇನ್ನೇನ್ ಬೇಕ ಅಂದ ಅಂತ ಅಂದೆ ಅದನ್್ರ ಅವ್ರ ಹಿಂದಿ ಮಾತಾಡ್ತಾರದ ಅಂತಂದ ಅವ್ರ ಏನ್ರ ಮ ನನ ಹಿಂದಿ ಒಂದು ಇಂಗ್ಲೀಷ್ ಬಂದ್ರೆ ಸಾಕಕ್ಂತ ಇದ್ದೆ ಆಯ್ತ ನೋಡಿ ವಯ್ ಬರ್ಸೋದ ರ ವಯಬ ಅ
ಹ್ಮ್ ಇ ಮ ಮನೆ ಕಾಮಿಡ ಅಂಗನ್ಲ್ಲಂಗ
ಕಾಮಿಡಿ ಆಗ್ತ ಅದೇ ಜಗ್ ಕಾಡಿಸತನ್ಲಿ ಅಪ್ಪಾ
ಏನ್ ಏನ್ರೀ ಈಗ ಆಸೆ ಮಾಡ್ಬಿಡಂಗ ನಿಮ್ಲ ಮಂಗಸ್ವಾಮಿನಗ ಬರ್ತತಿ ಅತ್ತಗಾರ ಆಸೆ ಮಾಡಲ್ಲ
ಈ ಜಂಗ ಈಗ ಸ್ಕಾಲರ್ಶಿಪ್ ನಾನು ಬರಲ್ಲ ಒಟ್ಟ ಯಾವವು
ಯಾಕ ಹ್ಮ್
ಅ ಏನ ತೊಂಡ ಇಡಿದ ನನ್ ಆಗ್ಯಬಡವು ಹ ಅ ಬರ್ಲ ಅದಕ್ಕಿದ್ರ ಏನಂತಾನ ನಮ್ ತಂಗಿ ಬರ್ತಾವ ಕಲಾಶಿಪ್ ಹ ನ ಊರ ಊಟ ಊರ ೋಟ ಮದಲೇ್ ತೊಂಬತ್ತು ತೊಂಬತ್ತೈದು ಎಷ್ಟರ್ತ್ತಾರ ಅಂತ ರಿಸಲ್ಟ್ ಮಾಡ್ ಹ ನನೊಂದ ಏನು ಬರ್ಲಾ ಏನು ಸುಳೆ ಮಗ ಹೋಗ ಅಂತಂತ
ಯಾಕ ಬರ್ಲಿ ಹಿಂಗವು
ಏ ಅವು ಸುಳ್ಯ ಮಗನು ಏನಗಾವ ನಮ್ ಸು್ಣಿ ಯಾವ್ಲ್ಲೇ ನಮ್ ದೋಸ್ತ್ ಇಲ್ಲಿ ಇಲ್ಲಿ ನಮ್ೋಸ್ತದ ನಾನ ಹಾಕಿ ಸ್ಾಲರ್ಿ ಇ ಇದ್ದಾಗ ಹ ಅವ್ರಿಗೆ ನಿಮ್ಮ್ ಸ್ಕಾಲರ್ಶಿಪ್ ನ ಎಕ್ಸೆಪ್ಟ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡ್ಕೊಂಡಿವವಿ ನಾವು ಮುಂದ ಪ್ರೊಸೆಸ್ಿಗೆ ಕಳಸ್ತೀವಂತ ಮಸೇ್ ಕಳಸ್ತಾರ ಅವ್ರಿಗೆ ಒಳ್ಳೆ ನನ್ಗ ಅದು ಕಳ್ಸಲ್ರ ಹೆಂಡಿ ಮಕ್ಕಳು
ಇ ಇದ್ರಾಗ ಇನ್ಕಮ್ ಕಾಸ್ಟ್ ನಂಗ ಆದ ಏಟ್ಐತವ
ಮೂವತ್ ಸಾವಿರ
ಮ್ ಮ ಸಾರ್ ಇದ್ರ ಬರ್ಬೇಕು
ಏಯ್ ಶಂಟು ಬರಲಪ್ಪ ರ ಮ
ಮತ್ತೆ ಡ ಜರ ಜರಸ ಬನ್ಕ ಬೆಟ್ಟ ಇರಕಲ್ಲ
ಎಲ್ಲಾ ಭವನಕ್ಕ ಎಲ್ಲಾ ಹೋಗಿ ಅಲ್ಲಿ ಇದಕ್ಕ ಹೋಗಿ ಬಂದಿದ್ದೆ ಅಂತ ನಮ ತಳಿಗುಟ್ಟಿಗೆ
ಹ್ಮ
ತಳಿಗುಡ ಎಲ್ಲ ನಮ್ಮಪ ಅಂದ ಆಐತಸಲಾ ಇದ ಮ್ಯ ಆಗೈಐತೆ ಅಲ್ಲ ಕೇಳ್ಬೋ ಅವ್ರಿ ಅಂದ
ಹ್ಮ್
ಕೇಳ ಬಂದಿದನಪ್ಪಾ ಇದು ಮಾಡ್ತವಪ್ಪಾ ಅವ ಎಲ್ಲಏ ಏನ್ ಮಿಸ್ಟೇಕ್ ಆಗಿರತ್ತ ನಿನ್ ಡಾಕ್ಯುಮೆಂಟ್ ಅವ ಏನ್ ಸರಿ ಇರ್ಲಿಕ್ಕ ಅಂದ್ರೆ
ಅಲ್ಲಿ ಏನಗರ್ತಿ ಏನ್ ಪ್ರಾಬ್ಲಮ್ ರೀ ನಿನ್ ಆಧಾರ್ ಕಾರ್ಡ್ದಾಗ ಹೆಸರು ಕರೆಕ್ಟ್ ಯ್ತಲ್ಲ
ಈ ಎಲ್ಲಾ ಬರಾಬರಿ ಮಾಡ್ಸನ್ೆ ಈಗ
ಪ್ರಾಬ್ಲಮ್ ನೀ ಫೋನ್ ಪೇ ಅಕ ನಿನ್ ಇದ ಆಧಾರ್ ಕಾರ್ಡ್ಗೆ ನಂಬರ್ ಸೇಮ್ ಐತಾನ
ಹ್ಮ ಎಲ್ಲಾ ಏ ನನ್ ಎಲ್ಲಾ ಸೇಮದ ಈಗ
ಮತ್ತೆ ಯಾಕ ಬರಲ್ಗೆ
ಯಏಕನ್ಲರಿ ಮುಗಲು
ನೀನ್ ನೋಡಿ ಮಾಡ್ತವ ನೋಡ್ ಸಾಕರ್ತಿ ಸಾಕಕಾರಮ್ಮ ನೋಡಿ
ಫುಲ್ ಲಡಪ ಅದಕನ್ ಎಂತ ಅದ್ ಅಲ್ಲ ಅದ್ಕನ್ ಎಂತ ಯಾವಾರ ಅದೇಲ್ಲ ಹ ಬೈ ನ ಚಪ್ ತಾರ ಅ ಮಾಡ ರ ತುಳ್ಳಾರಂಗ ರೊಕ್ಕ ಮಾಡಿಬಳದ ಕಡೆ ಕಾರರೆ ಆಪ್ ಹತ್ತು ನಿಮಿಷ ಇಪ್ಪತ್ತು ಮತ್ತೊಂದು ಗಂಟೆಗಳ ಕಾಲ ಪ್ರೋಗ್ರೆಸ್ ನಲ್ಲೇ ಇದೆ
ಅಂದ್ರೆ ಊಗ್ ಬರ್ತಂತ ಮಾಡಿದ್ ನಿಂಗೆ
ಏ ಯಾವ ಬರ್ ಒಳ್ಳೆ ಅಂದ್ರ ಓ ುಡ್ರಲ್ಲ ಜಗ್ಮಂದಗ ಊರಿಗೆ
ಹ್ಮ್
ಇಟ್ಲಾಗ ನಮ್ ನಮ್ ಕಲಲ್್ದಾರ ನಮ್ ರೂಮ ನಾಕಕ್ ಜನ ಇದ್ವಿ
ಹ್ಮ್
ಗಂದಾಗ ಇಬ್ಬರು ಹಗ್ಯರ್ ಗತ್ತ ನಾಳಗ್ ಒಬ್ಬ ಹೋಗ್ತಾನ ಈ ಸೋಮವಾರ ಮಟ್ಟ ಸೂಟ ಯ್ಯ ಬ್ಯಾಸಕ್ ಒಂದ್ ಬಳ್ಳೆ ಒ ಯಾವ ಊರಿಗೆ ಬರ್ತೆ
ಹೌದಾ
ನಮ್ಮ್ ಊರ ಟವರ್ನು ಬರ್ಲ್ಪ ನೋಡ್ಬೇಕ ಅಂದ್ರ ಬಂದ್ ಅತ್ತೆ ಮತ್ತೆ ಊರಾಗ ಅಡ್ಡಾಡದು
ಹಾ
ಹ ಒಂದ್ ಮನಿಗ್ ಬಂದ್ರ ಸಾಕಪ್ಪ ಚಂದಂತಕ ಹದ್ರಾಳ ಹದ್ರಾಡ್ತರ್ತಾರ ಅವ್ರು ಕಳ ಕಡೆ ಬಸರಕ್ತ ಅದಕ್ಕೆೇ ಬಸ ಹೂಲ್ಲ ಅ ಅದೊ ತೂಳ್ಳಲ್ಲಪ್ಪ
ಅದಕ ನೀವ ಏನ್ರ ಊರಿ ನೀವ ಏನ್ ಊರಿ ಕಾಲ ಇಟ್ಟಿದ್ದಂದ್ರೆ ಏನ್ ಮಾಡ್ತ ತಾನ ಅದಕ್ಕಾ ಕೇಳಗೆ
ಹಮ್ಮ ಕಲ್ ದರ್ಿದ ಸುಡಾಮಂದು ಕಾ
ಹಾ
ಕ್ಯಾತದ್ದಾರು ಸುಳ ಮುಗ ನಾಗ ಹೆಂಗಾಯತ್ ನೋಡಿ ಇಲ್ಲಿ ಒಂದು ನಮ್ ಕಾಲೇಜ್ ಕೇಸು ಒಂದು ಜಲ್ಲಿ ಪಿಸಿ ಅಂತ ಒಂದ್ ಹಾಕೊಂಡತರದಾರ
ಹ್ಮ್ ಚಲ್ಲಿ
ಜೆಲ್ಲಿ ಫಿಶ್ ಅಂತೇಳಿ ಹ ಈಗ ಕೇಳಿಲ್ಲ ನ ನ ಮತ್ತ ಗಂಡ್ ಮಸ್ತಿ ನೋಡು
ಹ ಮರ್ ಸೂರು ಹೇಳದ ಅಯಾ
ಹ ತೆರೆದಾರ ಆ ಜೆಲಿ ಪಿಸ್ ಅಕೌಂಟಿಗೆ ಅದು ನಮ್ಮ ಅಲ್ಲಿ ಕಾಲೇಜ್ ಡೀನ್ ಇರ್ತ ನೋಡು
ಹ್ಮ್
ಆ ಕಾಲೇಜ್ ಡಿನ್ ಒಂದು ಫೋಟೋ ಒಂತರ ಸಿಗರೇಟ್ ಗಿಗ್ರೇಟ್ ಅಂದ್ರ ಹೆಡ್ ಫುಲ್ ಎಲ್ಲ ಕಾಲೇಜಗೆ ಹೆಡ್ ಅವನ
ಹ್ಮ್ ಪ್ರಿನ್ಸಿಪಾಲ್ ತರಾ
ಹ ಪ್ರಿನ್ಸಿಪಾಲ್ ತರಾ
ಹ್ಮ
ಹ ಅದ್ ಅವ್ನ್ ಪೋಟ ಬಾಯ ಸಿಗರೇಟ್ ಇಟ್ಟು ಟೇಬಲ್ ಮೇ ಕಾಲ್ ಮೇ ಕಾಾಲ ಹಾಕಿ
ಹ್ಮ್
ಕೈಯಾಗಿ ಒಂದು ವ್ಿ ಬಾಟಲ್ ಇಟ್ಟು ಹೇಳಿ ಜೀವಿ ಹೇಳಿ